ಏನು ಮಾಡಳಾತಿ
ಏನಿಲ್ಲ ಸುಮ್ನೆ ಕುೂತ್ಕೊಂಡಿವು ನೀವು
ನಾನ್ ಇವಾಗ ಎದ್ದೆ
ಹ ಏನ್ ಕೆಲ್ಸ ಇನ್ ಮೇಲೆ
ಏನ್ ಕೆಲ್ಸ ಇಲ್ಲ ಇವತ್ತು ನಾನು ರಜ್ಜೆ ಹಾಕೊಂಡಿದ್ದೀನಿ ಸೊ ಇವಾಗ ಈನ್ ನಮ್ದ್ ಹಂಗೆ ಒಂದ್ ಸ ಎಲ್ ಉದಿತ್ತಾ ಅದಕ್ಕೆ ಹಾಕೊಂಡೆ ನೀವು
ನಾವವು ಹೋಗ್ಬೇಕ ಈಗ
ಹ್ಮ ಮತ್ತೆ ಏನ್ ನಾಸ್ತಾ
ಈಗ ನಾಷ್ಟ ಮಾಡ್ಬೇಕು ಈಗ ಉಪ್ಪಿಟ್ಟು ಮಾಡ್ತಿದಿದ್ದಾರೆ ನೀವ ನ್ ಮಾಡ್ಕೊಂಡಿದ್ದೀರಿ
ನಾವವು ಇವಾಗ ಏನಾದ್ರು ಮಾಡ್ಕೋಬೇಕು ಇವಾಗ ಫ್ರೆಶ್ ಅಪ್ ಆಗ್ಬೇಕು ನಾವು
ಹ್ಮ್ ಹ್ಮ್ ಮತ್ತೆ ಮುಗೀತಾ ಬಂತ ನಿಮ್ದು ಕಾಲೇಜು
ಆ ನಮ್ದು ಇವತ್ತು ಆನ್ಯುವಲ್ ಡೇ ಇತ್ತು ಸೊ ಇನ್ನೇನ್ ಒಂದು್ ವೀಕ್ಲೆ ಮುಗಿಯುತ್ತ
ಹ್ಮಞ
ಹ್ಮ್ ಮತ್ತೆಲ್ಲ ಮನೇಲ್ಲ ಆರಾಮ ಇದರಾ
ಆರಾಮ ಇದಾರೆ ನೀವ್ ಹೇಗಿದ್ದೀರಿ
ನಾವು ಎಲ್ಲಾ ಆರಾಮು ಮತ್ತೆ ನ್ ನಾಸ್ತಾ ನಿಮ್ದು
ನಾವು ಈಗ ನಷ್ಟ ಮಾಡಿ ಹೊರಡ್ಬೇಕು ಈಗ ಸ್ಕೂಲಿಗೆ
ಹ್ಮ್
ಹ್ಮ್ ಮತ್ತೆ ಇವತ ರಜಾ ನಾಳೆ ಇದೇನಾ ಸ್ಕೂಲ್ ಕಾಲೇಜು
ಹಾ ನಾಳೆ ಇದೆ ಹೋಗ್ಬೇಕು
ಹ್ಮ್ ರಜೆ ಇವತ್ ಒನ್ ಡೇ ಅಷ್ಟೇ ರಜೆನ
ಆ ಇವತ್ತು ಒನ್ ಡೇ ಅಷ್ಟು ತಗೊಂಡಿದ್ದೀನಿ ರಜ್ಜೆ ಮತ್ತೆ ನಾಳೆ ನಾರ್ಮಲ್ ಕಾಲೇಜ್ ಕ್ಲಾಸ್
ಹ ಅಲ್ಲ ನಿಮ್ದು ಮಂತ್ಲಿ ಎಷ್ಟ್ರ ರಜೆ ಇರ್ತದೆ
ಮಂತ್ಲಿ ಎರಡು ಬರುತ್ತೆ ರಜೆ
ಹ್ಮ ಮತ್ತೆ ಅಂದ್ರೆ ಈ ಎಲ್ಲ ಹಿಂಗಿರ್ತಾವ ಯಾವಾದ್ರು
ಇಲ್ಲ ಇಲ್ಲ ನಮ್ಗೆ ಒಂದು ಕ್ಲಾಸ್ ಲೀವ್ ಇರುತ್ತೆ ಒಂದು ಪೀರಿಯಡ್ ಲೀವ್ ಇರುತ್ತೆ
ಹ ಎರಡಲ್ಲಿವು
ಎರಡೇ ಲಿವು ನಾವ್ ಎಷ್ಟ ಮತ್ತೆ ಹಾಕೊಂಡ್ರೆ ನಮ್ದು ಪೇಮೆಂಟ್ ಅಲ್ಲಿ ಕಟ್ ಮಾಡ್ತಾರೆ
ಯಾವಾಗ್ ಬೇಕಾದಾದ್ರೂ ತಗೋಬಹುದು
ಯಾವಾಗ್ ಬೇಕಾದ್ರೂ ಅದು ತಗೋಬಹುದು ಇದು ಒಂದ್ ಒಂದ್ ಲೀವ ಮಾತ್ರ ಒಂದು ಕಂಡೀಷನ್ ಇದೆ
ಯಾವ ಲೀವ್ಗೆ
ಆ ಪಿ ಎಲ್ಗೆ
ಹಾ
ಅದನ್ನ ಹೆೇಂಗ ಮಾಡ್ಬೇಕು ಅಂದ್ರೆ ಈ ಕಡ್ ನಮಗ್ ಲಿಂಕಿಂಗ್ ಹಾಲಿಡೆ ಗೌರ್ಮೆಂಟ್ ಯಾವ್ದೋ ಹಾಲಿಡೆ ಇರಬಾರದು
ಹ ಹಾ ಹಾ ಗೌರ್ಮೆಂಟ್ ಹಾಲಿಡಡೆ ಯಾವ್ದು ಇರ್ಬಾರದು
ಹಾ ಹಂಗಿದ್ರೆ ತೊಗಳಕ್ ಬರಲ್ಲ
ಹ್ಮ್
ಸೊ ಇವಾಗ ಸಂಡೆ ಬಂದು ಮಂಡೆ ಅದು ಮಂಡೇ ತಗೊಳಕ್ ಬಡಲ್ಲ
ಹ ಅಂದ್ರೆ ಮಂಡೇ ತಗೊಳಂಗಿಲ್ಲ ಅಂದ್ರೆ ಇಟ್ ಮೀನ್ಸ್ ಸ್ಯಾಟರ್ಡೇನು ತಗೊಳಂಗಿಲ್ಲ ಇಲ್ಲ ಶನಿವಾರ ತಗೋಬಾರ್ದು ಮತ್ತೆ ಸೋಮವಾರನು ತಗೋಬಾರ್ದು
ಹಾ ಅದಕ್ಕೆ ಮಂಗಳವಾರದಿಂದ ಶುಕ್ರವಾರ ತನ ಯಾವಾಗ್ ಬೇಕೋ ಆ ತಗೋಬಹುದು ಅದಲ್ಲೂ ಮತ್ತೆ ನಿಮಗ್ ಯಾವ್ದಾದ್ರು ಈಗ ಓದು ಬಕ್ರಿದ್ ಹಿಂಗ ಗೋರ್ಮೆಂಟ್ ಹೊಲ್ಡಿ ನಡು ಬಂತ ಅಂದ್ರೆತ್ತೆ ಹಿಂದೆ ಮುಂದೆ ತಗೊಳಂಗಿಲ್ಲ
ಮತ್ತ ಈಗ ನಾಳೆ ಇದೆ ಅಲ್ಲ ಅವಾಗ ಇದ್ರೆ ಅವಾಗ ಈಗ ನಾಳೆ ಗುರುವಾರ ಇದೆ
ಹಾ ಅದಕ್ಕೆ ಇವತ್ ಮಂಗಳಾರ ತಗೊಂಡ್ವಿ
ಹಾ ಅಂದ್ರೆ ಮಂಗಳವಾರ ತಗೊಳ್ ಅಂದ್ರೆ ಬುಧವಾರ ತಗೊಳ್ಬಾರ್ದು ಗುರುವ ಗುರುವಾರ ಹಾಲಿಡೇ ಇದ್ರೆ ಶುಕ್ರವಾರ ತಗೋಬಾರ್ದು
ಹಾ
ಹ್ಮ್ ಈ ರೀತಿ ಹ್ಮ್ ಹ್ಮ ನಮ್ಗೆ ಆ ರೀತಿ ಇಲ್ಲ ನಮ್ಗೆ ಹೆಂಗಿರುತ್ತೆ ಅಂದ್ರೆ ವರ್ಷಕ್ಕೆ ಹದ್ನೈದು ಇರ್ತಾವೆ ನಮ್ಗೆ
ಹಾ
ಹ ಹದನೈದು ಸುಟ್ಟಿ ಇರ್ತಾವಲ್ಲ ಆ ಹದಿನೈದು ಸುಟ್ಟಿಯನ್ನು ಯಾವಾಗ ಬೇಕಾದ ತಗೋಬಹುದು ಅಂದ್ರೆ ಜನವರಿಯಿಂದ ಡಿಸೆಂಬರ್ ಮಾಡಟ
ಹಾ
ಡಿಸೆಂಬರ್ ಮಟ ನಾವ್ ಹದನೈದು ಯಾವಾಗ್ಲೂ ತಗೋಬಹುದು ಯಾವ ಅ ಆದ್ರೆ ಹದ್ನೈದ ಮೇಲೆ ಆದ್ರೆ ಕನ್ಸಿಡರ್ ಮಾಡಲ್ಲ ಮತ್ತು ಏನಂದ್ರೆ ಹ್ ಆರ್ ಎಚ್ ಅಂತ ಎರಡು ಇರ್ತವೆ ಹದನೈದು ಇದು ಪ್ಲಸ್ ಎರಡು ಅಂತ ಆರ್ಚ್ ಅಂದ್ರೆ ರಿ ಹಾಲಿಡೇ ಅಂತ ಅಂದ್ರೆ ಈಗ ಅರ್ ಈಗ ಇವತ್ ಯುಗಾದಿ ಇದ್ರೆ ಮ ಸಾರ ಚ ಅಂತಂದು ಇದು ಕ್ಯಾಲಂಡರ್ ಅಲ್ಲಿ ಇರುತ್ತಲ್ಲ ಅವತ್ ತಗೋಬಹುದು ಅದನ್ ಮೆನ್ಷನ್ ಮಾಡ್ತಾರೆ ಅದ ನಾ ಮೊದ್ಲೇ ಹೇಳ್ಬೇಕು ಲೆಟರ್ ಎಲ್ಲ ಬರದು ಇವತ್ ಆರ್ ಹೆಚ್ಚ ಇದೆ ನಮ್ಗೆ ಆರ ಹೆಚ್ಚು
ಹಾ ಮತ್ತೆ ಏನು ಬೇರೆ ರಜೆಗೆಲ್ಲ ಇ ಲೆಟರ್ ಕೊಡ್ತೀರಾ ತಗೊಡಲ್ವಾ
ಇಲ್ಲ ಇಲ್ಲ ನಮ್ಮ್ ಯಾವದಾದ್ರೂ ಲೆಟರ್ ಕೊಡ್ಬೇಕಂದ್ರೆ ಪರ್ಮಿಷನ್ ಕೊಡ್ಲ ತಳ ತಗೊಳೇಬೇಕು ಕೊಟ್ಟ ಯಾರ್ ಕಡೆ ಆದ್ರುನು ಈಗ ನಾಳೆ ನಾವು ಈ ಹದನೈದು ಲೀವ್ ತಗೊಳ್ತೀವಿ ಅಂದ್ರೆ ನೀವು ಎಷ್ಟ ಬೇಕಾದಷ್ಟ ಲೀ್ ತಗೊಳ್ಬಹುದು ಅಟ್ ಲೀಸ್ಟ್ ಫೋರ್ ಡೇಸ್ ತಗೋಬಹುದು ಫೋರ್ ಡೇಸ್ಗಿಂತ ಜಾಸ್ತಿ ತಗೋಳಕ್ ಬರದಲ್ಲ
ಹ್ಮ ಅಂದ್ರೆ ಫಸ್ಟಿಗೆ ಪರ್ಮಿಷನ್ ತಗೊಬೇಕು
ಹಾ ಹಾ ಒಂದು ದಿವಸ ತಗೋಬೇಕಂದ್ರೆ ಪರ್ಮಿಷನ್ ತಗೊಳ್ಳೇಬೇಕು ಈಗ ಫಾರ್ ನೀವು ನಾಳಿಗೆ ಬ್ಬ ಹಂಗೆ ಆರಾಮಿಲ್ಲ ಅಂದ್ರೆ ಅವಾಗ ಅವತ್ತೇ ಫೋನ್ ಹಚ್ ಹೇಳ್ಬಹುದು ಇಲ್ಲಾ ನಮ್ಗೆ ಹೆಂಗ್ ಆರಾಮಿಲ್ಲ ಎಮರ್ಜೆನ್ಸಿ ಬಂದ್ರೆ ಹೇಳ್ಬೋದು ಬಟ್ ನಿಮ್ಗ್ ಗೊತ್ತಿದ್ದು ಬೇಕಕ್ ಬೇಕಂತ ನೀವು ಆಹ ರಜೆ ಮಾಡಿದ್ರೆ ಈಗ ಏನಾದ್ರು ಫಂಕ್ಷನ್ ಇರತ್ತೆ ಅದಕ್ ಹೋಗ್ಬೇಕಂದ್ರೆ ನೀವು ಲೆಟರ್ ಬ ಕೊಟ್ಟು ಹೋಗ್ಬಹುದು ಈಗ ನಾಳೆಫಂಕ್ಷನ್ ಇದದೆ ಇವತ್ತ ಫೋನ್ ಹಚ್ ಕೇಳಿದ್ರೆ ಅವರು ನಿಮ ಕ್ವಶನ್ ಮಾಡ್ತಾರೆ ನಿಮ ಫಂಕ್ಷನ್ ಇದಿದ ಮೊದ್ ಗೊತ್ತಿರತ್ತಲ್ಲಾ ಮತ್ತೆ ಯಾಕೆ ನೀವು ಲೆಟರ್ ಬರದ್ ಕೊಟ್ಟಿಲ್ಲ ಅಂತ ಕ್ವನ್ ಮಾಡ್ತಾರೆ ಹ್ಮ ಮೊದ್ಲೇ ಲೆಟರ್ ಬರ್ತಿ ಅವರು ನಮ್ಗೆ ಆಹ ಎಸ್ ಅಂತ ಹೇಳಿ ಸೈನ್ ಮಾಡಿ ಕೊಟ್ರೆ ಅಷ್ಟೆ ನಾವು ತಗೊಳ್ಳೋದು ಇಲ್ಲ ಅಂದ್ರೆ ಇವು ತಗೊಳ್ಳಳಿಕ್ಕೆ ಬರೋದಿಲ್ಲ
ಹ್ಮ್ ನಂಬುದು ಹಂಗೇನಿಲ್ಲ ನಾ ನಾವು ಒಂದ್ ಮೆಸೇಜ್ ಹಾಕ್ಬಿಡ್ತೀವಿ ಫಸ್ಟ್ಗೆ ಸ ನಮಗ್ ಬರಕ್ ಆಗಲ್ಲ ಹಾ ಆಮೇಲೆ ನ್ ಬರಕ್ ಆಗಲ್ಲ ಎದಕ್ಕೆ ಏನು ಅಂತ ಕೇಳ್ತಾರೆ ಅದನೆಲ್ಲ ಮೆಸೇಜ್ ಹಾಕಿ ಸೊ ಈ ಈ ಲೀವ್ ನಾವು ಅಪ್ಲೈ ಮಾಡ್ತಾ ಇದೀನಿ ಇವತ್ತು ಅಂತ ಹೇಳ್ಬೇಕು ಆಮೇಲೆ ನಾ ಇವಾಗ ಸಪೋಸ್ ಇವತ್ ಹಾಕಿದ್ರೆ ನಾಳೆ ಹೋಗಿ ಅದ ಲಲೆಟದ ಸೈನ್ ಮಾಡ್ಕೊಂಡು ಕೊಡ್ಬೇಕು
ಫಸ್ಟು ಎಚ್ ಡಿ ಹತ್ತಲ್ಲ ಸೈನ್ ಮಾಡಿಸ್ಬೇಕು
ಹ್ಮ
ಆಮೇಲೆ ಪ್ರಿನ್ಸಿಪಲ್ದು ಆಮೇಲೆ ಮ್ಯಾನೇಜರ್ ಹೋಗಿಕ ಕೊಡ್ಬೇಕು
ಹ ಮೂರ್ ಪ್ರಸ್ ಜರ ನಮ ಇಲ್ಲ ಒಬ್ಬರಿಗೆ ಒಂದ್ಲೆ ಅದು ಹೇಳಿ ಅವ್ರಿಗೆ ಹೇಳಿ ಕೊಡ್ತಾರೆ ಆಕ್ಚುಲಿ ಎಲ್ಲಾ ಕಡೆ ಸ್ಟ್ರಿಕ್ಟ್ ಇದೆ ನಮ್ಮಲ್ಲಿೆಲ್ಲಾ ಸ್ಟ್ರಿಕ್ ಇಲ್ಲ ಆ ರೈತಿ ಪಾಪ ನಮ್ಮ ಆಮೆಲ್ಲಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ವೈತ್ ತಗೋಿ ಅವರುೂ ಗರ್ಲ್ಸ್ ಎಲ್ಲ ಮುಖಡ್ತ ಅವ್ರಿಗೆ ಆ ರೀ ಆ ರೀ ಜನಂದ ಒಕೆ ತಗೊಳ್ಳಿ ಅಂತ ಹೇಳ್ತಾರ ಬಟ್ ನಾವ ಎಲ್ಲ ವರ್ಕ್ ಕರೆಕ್ಟ್ ಮಾಡಿದಕೊಂಡೆ ಆಯ್ತು ತಗೊಳ್ಳಿ ಮಾಡಿ ಅಂತ ಹೇಳ್ತಾರೆ ಕಂಟೀ ವರ್ತ ಜಾಸ್ತಿ ಇದ್ರೆ ಹಂಗೆ ಸುಟ್ಟಿ ತಗತಾ ಹದ್ರೆ ಕೊಡುದಿಲ್ಲ ಈಗ ಹದನೈದ ಮೇಲ್ ತಗೊಂಡ್ರೆ ಅಂದ್ರೆ ನಮಗ್ ಪೇಮೆಂಟ್ ಕಟ್ಟಾಬ ಬಿಡುತ್ತೆ
ಹಾ ಹಾ ನಮಗಿಲ್ಲಾ ಎರಡ್ ಮ್ಯಾಲ ತಗೊಂಡ್ರೆ ಪೇಮೆಂಟ್ ಕಟ್ಟು
ಹ್ಮ
ಆಕ್ಚುಲಿ ನಮಗೆ ಒಂದೇ ಇರೋದು ಈ ಸತಿ ಗೌರ್ಮೆಂಟ್ ಹಂಗ್ ರೂಲ್ಸ್ ಮಾಡ್ತು ಇನ್ನೊಂದು ಪಿ ಎಲ್ ಕೊಡಿ ಅಂತ
ಹಾ ಹಾ. ನಮ್ಮಲ್ಲಿ ಹೇಗಂದ್ರೆ ಹದ್ನೈದು ಪ್ಲಸ್ ಎರಡು ಪ್ಲಸ್ ನಿಮಗೆ. ಆ ಈ ಈ ಎಲ್ಲಂತ ಸಿ ಎಲ್ ಅಂತ ಈಗ ಹದ್ನೈದು ಹೆಂಗ ಇವ. ಇ ಯ ಲ್ ಅಂತ ಬರ್ತವೆ. ಅವ ಇ ಯ ಲೂ ಹಾ ಎಕ್ಸ್ಟ್ರಾವು ಅವು ವರ್ಸ. ಇರ್ತಾವೆ ಐದು. ಅ ಒಂದ್ಸರಿ ಐದ್ ತಗೋಬಹುದು ಒಂದ್ ಏಳ್ ತಗೋಬಹುದು ಹನ್ನೊಂದ ತಗೋಬಹುದು. ಬಟ್ ಅವು ನೀವು ಒಂದ ಕಂಟಿನ್ಯೂ ಎರಡು ವರ್ಷ. ಅಲ್ಲೇ ಸರ್ವಿಸ್ ಮಾಡಿರ್ಬೇಕು. ಎರಡು ವರ್ಷ ಮೇಲೆ ಯಾರ್ ಸರ್ವಿಸ್ ಮಾಡ್ತಾರಲ್ಲ ಹತ್ ಹತ್ತಿರ್ತಾವ ಅವು. ವರ್ಷಕ್ಕೆ ಹತ್ತು ಬ ಬರ್ತವೆೆ ಈ ವರ್ಷ ಹತ್ತು ಬರ್ತಾವೆ ನೀವು. ಎಲ್ಲರ ಎರಡು ವರ್ಷಕ್ಕೆ ಇಪ್ಪತ್ತಗ್ತವೆೆ. ಎರಡು ವರ್ಷಕ್ಕೆ ಇಪ್ಪತ್ತಾಗ್ತವೆ ಅವಾಗ. ನೀವು ಇಯರ್ಲ್ಲಿಗೆ ಲೆಟರ್ ಬೋರ್ಡಿಗೆ ಅವಾಗ ನೀವು ಹೆಂಗ್ ಮೂರ್ ಜನಕ್ ಕಳಿಸಸ್ತೀರಲ್ಲ ಹಂಗೆ. ನಾವು ಜಿಸಿಗೆ ಕೋ ಜಿಸಿಗೆ ಆಹ ಬೋರ್ಡ್ ಮೆಂಬರ್ಸ್ಗೆ ಕಳಸ್ಬೇಕ ಈಗ ಕಂಟಿನ್ಯೂ ನೀವು ಇವು ಇ ಎಲ್ ತಗೋಬೇಕಂದ್ರೆ. .
ಹಾ ಹಾ ಹಾ.
ಅವಾಗ ಅದೊಂದು ಫಾರ್ಮೆಟ್ ಇರುತ್ತೆ ಆ ಫಾರ್ಮೆಟ್ ಫಿಲ್ ಮಾಡಿ. ತಗೊಂಡು ಬೋರ್ಡ್ ಗೆ ಕಳಸ್ಬೇಕು ಅವಾಗ ಪ್ರೊಸೀಜರ್ ನಿಮಗೆ ಈಗ. ಅ ಯಾರ್ದಾರು ಮದ್ವೆ ಇದ್ರೆ ನೀವು ಒಂದು ವಾರ ಲೀವ್ ತಗೋಬೇಕಂದ್ರೆ ಆ ಪ್ರೊಸೀಜರ್ ಅನ್ನ ಮೇಂಟೈನ್ ಮಾಡಬೇಕು. ಮಾಡ್ಬೇಕು ಇವು ನಿಮಗ್ ಈ ಹದ್ನೈದು ಲೀವ್ ಸಾಲೋದೀಲ್ಲಲಾ ಅವಾಗ ಏಳು ಲೀವ್. ಅ ಹನ್ನೊಂದ್ ಮದ್ವೆಗೆ ಅಥವಾ ಏನಾದ್ರು ಮನಿ ಓಪನಿಂಗಗೆ ಹಿಂಗ್ ತೊಗೋಬೇಕಂದ್ರೆ. ಆ ಫಾರ್ಮೆಟ್ಗೆ. ಫಿಲ್ ಮಾಡಿ ಅದಕ್ ಮ ಈಗ ಮದ್ವಿವೆ ಅಂದ್ರೆ ಮದ್ವಿ ಕಾಡೆ ಎಲ್ಲಾ ಅಂಟಸ ಬೇಕು. ಈಗ ಹಾಸ್ಪಿಟಲ್ ಅಂದ್ರೆ ಹಾಸ್ಪಿಟಲ್ಂದ ನಾವು ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಸಿಗುತ್ತ. ಅದಲ್ಲ ಅಂಟಿಸಬೇಕು ಅಲ್ಲಿ ಅದ್ ಸುಮ್ನೆ ಸುಮ್ನೆ ನಿ. ಒಂದ್ ವಾರು ಏಳು ದಿವ್ಸ ಹನ್ನೊಂದ್ ದಿವ್ಸ ಕೊಡೋದಿಲ್ಲ ಅವರು. ಅದಕ್ ಈಗ ಮನೆ ಓಪನಿಂಗ್ ಆದ. ಮನೆ ಓಪನಿಂಗ್ ಕಾರ್ಡು ಅಂಟಿಸಿ ಅದನ್ನೆಲ್ಲಾ ಫಿಲ್ ಮಾಡಿ. ಇಲ್ಲಿಯಂದ ಇಲ್ಲಿ ಮಟ್ಟ ಅಂತ ಫಾರ್ಮ್ಯಾಟ್ ಇರುತ್ತೆ ಫಿಲ್ ಮಾಡಿ ಕೊಡ್ಬೇಕು ಅವ್ರಿಗೆ.
ಹ ಹಾ ಹಾ. ಹ್ಮ ಇದಲಾ ಇವಾಗ. ಹಾಂ ನಿಮಗೂ ಒಂದು ಸೇಮ್ ಪ್ರೊಸೀಜರಾ ಅಥವಾ ಇವಾಗಪ್ಪ ಅಲ್ಲಿ ಪರ್ಮನೆಂಟ್ ಅಂತ ಇರ್ತಾರಲ್ಲ.
ಹಾ ಈಗ ಹಂಗಂದ್ರೆ ಅವ್ರಗೆ ನಂಬಕಿ ಜಾಸ್ತಿ ಇರುತ್ತೆ ಲೀವ್. ನಾವು ಟೆಂಪರರಿ ಇದ್ದವರಿಗೆ ಕಮ್ಮಿ ಇರುತ್ತೆ ಗೋರ್ಮೆಂಟ್ ದವ್ರಿಗೆ ಮತ್ತೆ ಜಾಸ್ತಿ ಲೀವ್ ಇರುತ್ತೆ. ಈಗ ಅವರು ಈಗ ಮೊನ್ನೆ ಇದನದು ಮಾಡಿದ್ರಲ್. ಅವ್ರು ಎಕ್ಸಾಮ್ ಡ್ಯೂಟಿ ಇವೆಲ್ಲಾ ಮಾಡಿದ್ರ ಇವೆಲ್ಲ. ಇಂಕ್ಲುಡ್ ಮಾಡಿ ಮತ್ತೆ ಅನೌನ್ಸ್ ಮಾಡ್ತಾರೆ ನೀವು ಎಷ್ಟು ಲೀವ್ ತೊಗೊಳ್ಬೇಕು ಅಂತ ಅವ್ರಿಗೆ ಏನಂದ್ರೆ ಅವ ಆಕ್ಚುಲಿ ಲೀವ್. ತಗೊಕ್ ಹೋಗಲ್ಲ ಅವ್ರು ಲೀವ್ ಉಡ್ಸ್ಕೊಂಡ್ರೆ ಅವ್ರಿಗೆ ಪೇಮೆಂಟ್ ಬರುತ್ತೆ.
ಹ ಇಲ್ಲ ಇವಾಗ ನಿಮ್ದು ಲೀವ್ ಹ.
ಹಾ ಹೇಳಿ.
ಇಲ್ಲ ಇವಾಗ ನೀವು ಲೀವ್ ಉಳಸ್ಕೊಂಡ್ರೆ ಅದ್ ಮುಂದೆ.
. ಇಲ್ಲ ಇಲ್ಲ ಇಲ್ಲ ಬರೋದಿಲ್ಲ ನಮ್ ಕಟ್ಟು ಈ ಜನವರಿಯಿಂದ ಡಿಸೆಂಬರ್ ಮಟ್ಟ ಎಷ್ಟು ಹದ್ನೈದು ಪ್ಲಸ್ ಎರಡು ಇರ್ತವಲ್ಲ. ಅವಂಗನ್ನ ಹ ತೊಗೊಂಡ್ ಮುಗಸ ಬಿಡೋದು ಅವ್ ನಮ್ಗ ಏನ್ ಕ್ಯಾರಿ ಫಾರ್ವರ್ಡ್ ಆಗಲ್ಲ ಏನು ಆಗಲ್ಲ ಬಟ್ ಅವವು ಈ ಎಲ್ ಫಾರ್ಮೆಟ್ ಈಗ ನಾನ್ ಹೇಳಿದನಲ್ಲ ಹ ವರ್ಸಕ್ ಹತ್ ಬರ್ತವೆ ಅವು ಈ ವರ್ಷ ಹತ್ತಿದ್ರೆ ಮುದಿನ ವರ್ಷ ಇಪ್ಪತ್ ಆಗ್ತವೆ ಇಪ್ಪತ್ತು ಹ್ಮ ಮೂರ್ ವರ್ಷಿಗೆ ಮೂವತ್ತ ಆಗ್ತವೆ ಮೂವತ್ತರಾಗ ನೀವು ವರ್ಸ ವರ್ಸ ಇದು ತಗೋಲಿಲ್ಲ ಅಂದ್ರೆ ಆ ಮೂರು ವರ್ಷದ ಮೂವತ್ತು ಹೋಗ್ಬಿಡ್ತಾವ
ಹಾ ಹಾ ಹಾ
ಹಿಂಗೆ ಈಗ ಈ ವರ್ಷ ನೀವು ಹದ್ನೈದು ತಗೊಂಡ್ರಿ ನೆಕ್ಸ್ಟ್ ವರ್ಷದ್ದ ಮೂರ್ ವರ್ಷ ಕಂಟಿನ್ಯೂ ಆಡ್ ಮಾಡ್ತಾ ಹೋಗ್ತಾರೆ ಇವು ನೀನು ಏಳ್ ದಿವಸ ರಜೆ ತಗೊಂಡೆ ಅಂದ್ರೆ ಏಳು ಸಾಟ ಕೊೋಗ್ಬಿಟ್ಟಿರ್ತರಿ ಹ ಏಳ್ದಾಗ ನಿಮ್ಗೆ ಇಪ್ಪತ್ತನಾಗ ಏಳ್ ತಗ್ದು ಉಳಕಿದ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಈಲ್ಲ
ಹಾ ಹಾ ಹಾ ನಮಗ್ ಹಂಗಿಲ್ಲ ಆ ತಿಂಗಂ ಅವತ್ತೇ ತಗೊಂಡ್ ಮುಗಿಸ್ಬೇಕು ಆ ತಿಂಗಳಲ್ಲೇ
ಓ ತಿಂಗಳದಾಗ ತಿಂಗಳ ತಗೋಲೇ ಇಲ್ಲ ಈಗ ಮತ್ತೆ ನೀವು ಹುಷಾರಾದಪ್ಪ ಅ ಮುಂದಿನ ತಿಂಳ ಏನಾದ್ರುಫಂಕ್ಷನ್ ಬ ಹೋರ್ಷ ಇರ್ತತ್ರಿ
ಅವಾಗ ತಿಂಗ್ಳಿಗೆ ಎರಡ್ ಇರ್ತಾವ ಎಷ್ಟ್ರಾ ತಗೋದ್ರೆ ನಮ್ದ ಸಲ್ರಿ ಕಟ್ ಸ್ಯಾಲ್ರಿಲ್ಲಿ ಕಟ್ ಕಟ್ ಆಗಿ ಬರುತ್ತೆ
ಆ ರೀತಿ ಹ್ಮ ಸ್ಯಾಲ್ರಿ ಕಟ್ ಆಗಿ ನಿಮ್ಗೆ
ನಮಗ್ ಮಾತ್ರ ಹಿಂಗಿದೆ ನಮ್ ಪರ್ಮನೆಂಟ್ ಅವ್ರ ಎಲ್ಲಾನು ಹಂಗಿಲ್ಲಾ
ಹ್ಮ
ಅವ್ರ ಯಾವಾಗ ಬೇಕೋ ಅವಾಗ ತಗೋಬಹುದು ಇವಾಗ ನೋಡಿ ಅವ್ರ ಮಗಳ ಏನೋ ಸೆಕೆಂಡ್ ಪಿ ಯ ಇರ್ ಅಂತೆ ಅವಳ ಓದ್ಸಕ್ಕೆೆ ಮೂರ್ ತಿಂಗಗಳು ತೊಗೊಂಡ್ರು
ಹೊೋ ಹಂಗೆ ಮೂರ್ ತಿಂಗಳ
ಹಾ
ಮೂಊರ್ ತಿಂಗ ತಗೊಂಡೆ ಸ್ಕೂಲ್ ಹ ನ ಕಾಲೇಜ
ಮಾರ್ಚ್ ಎಪ್ರಿಲ್ ಒಟ್ಲ್ಲಿ ಎರಡು ತಿಂಗಳನ ಹ್ ನಡೀ ತಗೊಂಡ್ ಹದೆಲ್ಲ ಒಮ್ಮೆ ಅಪ್ಲೈ ಮಾಡಿ ಅದೇನೋ ಗೋರ್ಮೆಂಟಲ್ ರೂಲ್ಸ್ ಇದೆಂತೆ ಮಕ್ಕಳು ಪಿ ಯು ಯಾರ್ ಸೆಕೆಂಡ್ ಪಿ ಯು ಅಥವಾ ತ್ ಟಂತ್ಓದ್ತಿರ್ತಾರಲ್ಲಾ ಅವ್ರಿಗೆ ಕೊಡ್ತಾರಂತೆ ಅದನ್ನ ಸ್ಪೆಷಲ್ ರಜೆ ಹಾಕಿದಿದ್ದಾರೆ
ಒಳ್ಳೇದಲ್ಲ ಹ್ಮ್ ಹ್ಮ್
ಹ್ಮ್ ಇವಾಗ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಇವಾಗ ಇದು ಮೆಟನ್ಟಿ ಲೀವ್ ಅಂತ ಬರುತ್ತೆ
ಆ ಹ ಹ
ಅದ್ರಲ್ಲಿ ನೀವು ಮೂರ್ ತಿಂಗಂಗಳು ವಿತ್ ಸ್ಯಾಲ್ರಿ ಮೂರ್ ತಿಂಗ ವಿಿದೌಟ್ ಸ್ಯಾಲ್ರಿ ಆರ್ ತಿಂಗಗಳು ರಜೆ ಕೊಡ್ತಾರೆ
ಹಾ ಹೌದಾ ಓಕೆ ಚಲೋ ಬಿಡಿ ನಮ್ಮಲ್ಲಿ ಆ ರೀತಿ ಏನಿಲ್ಲ ಇಷ್ಟೇ ನಾನ ಏನ್ ಹೇಳಿದ್ರ ಇಷ್ಟೇ ಹ್ಮ ಓಕೆ ಮತ್ತೆ ಸಿಗೋಣ ಇದ್ರ ಬಗ್ಗೆ ಮತ್ತೆ ಡಮ ಓಕೆ ಓಕ ಥ್ಯಾಂಕ್ ಯು ಬಾಯ್